ನಮಸ್ಕಾರ ಹೇಗಿದೀರ ಚೆನ್ನಾಗಿದ್ದೀವಿ ನೀವು
ನಾನು ಚೆನ್ನಾಗಿದ್ದ
ಏನು ನನ್ ಮಾತಾಡ್ತಾಗೆ ಮಾತಾಡ್ತಾ ಇದ್ದೀರಾ
ಹ ಏನೋ ಗೊತ್ತಿಲ್ಲ
ಹಾ
ಹ್ಮ್ ಹಾಗೆ ಹೇಳ್ತಾ ಇದ್ದೆ
ಹ್ಮ್ ನಾವು ಬಾಲ್ಯದ ದಿನಗಳ ಬಗ್ಗೆ ಮಾತಾಡೋಣವಾ
ಹ್ಮ್ ಸರಿ
ಬಲ್ ಬಾಲ್ಯದ ದಿನಗಳು ನೆನಪಾದಾಗ ತುಂಬಾ ಸಂತೋಷ ಆಗುತ್ತೆ ಅಲ್ವಾ
ನನಗೂ ಆಗ ಜೀವನ ತುಂಬಾ ಸರಳವಾಗಿತ್ತು
ದೊಡ್ಡ ಚಿ ಚಿಂತೆಗಳು ಇರ್ಲಿಲ್ಲ
ಶಾಲೆಗೆ ಹೋಗುವುದು ಆಟ ಆಡುವುದು ಮನೆಗೆ ಬರುದು ಏನ್ನ ತುಂಬಾ ಆವಾಗ ಚೆನ್ನಾಗಿತ್ತು
ಹ್ ಸಂಜೆ ಆಗೋವರ್ಗೂ ಹೊರಗೆ ಆಟ ಆಡ್ತಾ ಇದ್ವಿ
ಈಗ ಅರ್ಧ ಗಂಟೆ ನಡೆದ್ರು ಸುಸ್ತಾಗುತ್ತೆ ಆಟ ಹೋದೆ ಹೂ ನಿನಗೆ ಯಾವ ಆಟ ತುಂಬಾ ಇಷ್ಟ ಇತ್ತು ಆವಾಗ
ನ ನನ್ಗೆ ಕಣ್ಣ ಮುಚ್ಚಾಲೆ ತುಂಬಾ ಇಷ್ಟ ಇತ್ತು ನಮ್ಮ ಅಣ್ಣ ತಂಗಿ ಅಕ್ಕ ತಮ್ಮವರೆಲ್ಲಾ ಸೇರದಾಗ ಅದೇ ಆಟ ಜಾಸ್ತಿ ಆಟ ಆಡ್ತಾ ಇದ್ರಿ ನಿಮ್ಗೆ
ನನಗೆ ಲಗೋರಿ ತುಂಬಾ ಇಷ್ಟ ಇತ್ತು ನಾನ್ ಆವಾಗ ಎಂಟನೇ ತರಗತಿ ಓದುವಾಗ
ಹಾ
ಆ ಒಂಬತ್ತನೇ ತರಗತಿ ಹುಡುಗರೆಲ್ಲಾ ಬರುತ್ತಿದ್ರು ನಾವ್ ಅವಾಗಾ ಅವ್ರು ಜೊತೆ ಮತ್ತೆ ಆಟ ಆಡುತಿದ್ದಿರಿ ಲಗೋರಿ ಸಾಕ್ಕಾತ್ ಆಗತ್ತು ತು ಆವಗಾ ಮಾತ್ರ ಹು ತುಂಬಾ ಆಟಗಳ ಇಷ್ಟಾ ಹೂಂ ಸಕ್ಕತ್ ಇಷ್ಟ ಇದೆ ಆಮೇಲೆ ಮರ್ಕೋತಿ ಆಟ ಆಡುತ್ತಿದ್ದೆ
ಹಾ
ಆಮೇಲೆ ಆನೆ ಮೇಲೆ ಅಂಬಾರಿ ಆಟ ಆಡುತ್ತಿದ್ದೆ ಅದು ಆನೆ ಆಮೇಲೆ ಅಂಬಾರಿಗೆ ಹಿಗೆ ಅಂತರೆ ಒಬಬ ಆ ಹೆಂಗೆಂದರೆ ಹೇ ಹ ಜಸ್ಟ್ ನಿತ್ಕೊಂತಾನೆ ಕಂಬ ತರ ನಿತ್ಕೊಂತಾನೆ ಅವನ್ನ ಇಡ್ಕೊಳೋದು ಒಬ್ಬ
ಹಾ ಗೊತ್ತಾಯ್ತು ನಮ್ಮ ಶಾಲೆಯಲ್ಲೂ ಈ ಆಟ ಆಡ್ತಾ ಇದ್ರು
ಹ ಒಂದ್ ಐದು ಜನ ಅವನ್ನ ಹಿಡ್ಕೊಳ
ಹಾ ಇಡ್ಕೊಂಡು ಹಿಂಗೆ ಬಗ್ಗಿ ನಿಂತ್ಕೊಬೇಕಿತ್ತು
ನಿತ್ಕೋಬೇಕಿತ್ತು ಅವನ ಮೇಲೆ ನಾವೆಲ್ಲ ಹಾರ್ತಿದ್ರಿ ಹ ಹ್ಹ ತೂಕವನ್ನ ತಡಿಯೋದು ಅದು
ಆವಗಾನಿಮ್ಗೆ ಗಾಯಗಳಾಗಗ್ತಾ ಇರ್ಲಿಲ್ವಾ ಬಿದ್ದು
ಆಗುತ್ತಿತ್ತು ಚಿಕ್ಕಾಪುಟ್ಟಾ ಹ್ಮ್
ನಾನು ಗಾಯ ಮಾಡಿಕೊಳ್ಳುವ ಆಟಗಳನ್ನು ಆಡುತ್ತಿರಲಿಲ್ಲ
ಹೌದಾ
ಹ್ಮ್ ಹ್ಮ್
ನಾನು ತುಂಬಾ ಗಾಯಗಳೇ ಮಾಡ್ಕೊಂಡಿದ್ದೀನಿ
ಒಂದು ಸಾರಿ ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಮನೆ ಪಕ್ಕ ಒಬ್ಬ ಅಣ್ಣ ಇದ್ರು ಮತ್ತೆ ಅವರ ಅಕ್ಕ ಕೂಡ ಇದ್ರು ನನ್ನನ್ನ ಅಣ್ಣ ಉಪ್ಪು ಮೂಟೆ ಮಾಡ್ಕೊಂಡು
ಹ್ಮ್
ಓ ಓಡ್ಕೊಂಡ್ ಹೋಗ್ಬೇಕಾದ್ರೆ ಬಿದ್ದೋಗ್ಬಿಟ್ರಿ ಇಬರು ಅಣ್ಣದು ಕಾಲ್ ಫ್ರ್ಯಾಕ್ ಕಾಲ್ ಮುರಿದೋಗಿತ್ತು ನಂದು ಕೈ ಮುರ್ದೋಗಿತ್ತು
ಹೌದಾ
ಹ್ಮ್
ಹ್ಮ್
ಅಷ್ಟು ಜೋರಾಗಿ ಬಿದ್ದಿದ್ವಿ
ನಾವು ಲಗೋರಿ ಹಾಡ್ಬೇಕಾದ್ರೆ ಒಂಬತ್ತನ ತರಗತಿ ಹುಡುಗರೆಲ್ಲಾ
ಹ್ಮ್
ನನ್ನೇ ಹಿಡಿಕೊಬಿಟ್ರು
ಅಯ್ಯೋ
ಹ್ಮ್
ಹ್ಮ್
ಫುಲ್ಲು ಹಿಡ್ಕೋ ಬಿಟ್ರು ಎಲ್ಲಾ ದಿಕ್ ದಿಕ್ಕಿನಿಂದಾನು ಬಾಲ್ ಎಸೆತ ನನಗೆ
ಹ್ಮ್ ಹ್ಮ್
ಹೆಂಗ್ ತಪ್ಪಿಸ್ಕೊಳೋದು ಆವಾಗ ಯೋಚನೆ ಇತ್ತು ನನಗೆ
ಅವಾಗ ಏನು ಮಾಡ್ತಿದ್ರಿ
ಅವಾಗ ಏನು ಮಾಡುವುದಿಲ್ಲ ಓಡು ಹೋಗುವುದು
ಹಾ ಹ್ಮ್ ಹ್ಮ್
ಎಷ್ಟೋ ಸಲ ಬಾಲ್ ಬಿತ್ತು ಅದು ನಾವು ಈ ಮೆತುಗೆ ಇರುತ್ತಲ್ಲ ಆ ಬಾಲ್ ಅಲ್ಲಿ ಆಡಲ್ಲ ಗಟ್ಟಿ ಬಾಲ್ ಇರುತ್ತೆ ಅದ್ರಲ್ಲಿ ಆಡ್ತಾ ಇದ್ರಿ ಹ್ಮ್ ಅದ್ರಲ್ಲ ಆಡ್ತಾ ಇದಿದ್ದು
ನಾವು ಪ್ಲಾಸ್ಟಿಕ್ ಬಾಲ್ ಗಳಲ್ಲಿ ಆಟಾಡ್ತಾ ಇದ್ವಿ
ಹೌದ
ಹ್ಮ್
ಹ್ಮ್ ನಾವು ಆಮೇಲೆ ಇನ್ನೊಂದು ಚೂ ಚೆಂಡ್ ಅಂತ ಹೇಳ್ಬಿಟ್ಟು ಒಂದ ಆಟ ಇತ್ತು
ಚೂ ಚೆಂಡ
ಹಾ ಚೂಚೆಂಡು ಅದು ಹೆಂಗೆ ಅಂದ್ರೆ ಲಗೋರಿ ತರಾನೇ ಬಟ್ ಲಗೋರಿ ಅಲ್ಲ ಅದು ಬಾಲ್ ಇವಾಗ ನಿಮ್ಗೆ ಸಿಕ್ತು ಅಂದ್ರೆ ಯಾರಿಗಾದ್ರೂ ಹೊಡಿಬಹದು
ಹಾ ಹ ಗೊತ್ತಾಯ್ತು ಗೊತ್ತಾಯ್ತು ಒಂದು ಚಲನಚಿತ್ರದಲ್ಲಿ ಈ ಆಟ ನೋಡಿದ್ದೆ
ಹ್ಮ್ ಅದೊಂದು ಆಟ ಆಡುತ್ತಿದ್ದೆ
ಹ್ಮ್
ಆಮೇಲೆ ಇನ್ನ ಚುಂಗಿ ಅಂತ ಒಂದ್ ಬರುದು
ಹಾ
ಹ ಅದು ಒಂದು ಆಟ ಆಡುತ್ತಿದ್ದೆ
ಹ್ಮ್
ಹ್ಮ್ ಆಮೇಲೆ ನಮ್ಮ ಶಾಲೆಯಲ್ಲಿ ವ್ಯಾಯಾಮ ಮಾಡ! ! ಮಾಡಿಸ್ತೀದರು ಬೆಳಗ್ಗೆ ಶನಿವಾರ ಆದ ಆದ್ರೆ ನಾವು ಏನ್ ಮಾಡುತ್ತಿದ್ರಿ ಅವಾಗ ಈ ಮರ ಎಲ್ಲಾ ಹತ್ತ ಬಿಡ್ತಿದ್ರಿ ನಮ್ಮ ಸ್ಕೂಲ್ ಹಿಂದೆ
ಹ್ಮ್
ಆಹ ಮರ ಇರುತ್ತಿತ್ತು
ಹ್ಮ್
ಮರ ಹಾತುಬಿಡುತಿದ್ದೆ ನಾವು ಯಾಕೆ ಅಂದರೆ ನಮ್ಮ ಇವ್ರು ಯಾರು ವ್ಯಾವ ಮಾಡಿಸ್ತಾರಲ್ಲ
ಹ್ಮ್
ಅಧ್ಯಾಪಕರು ಅವರು ಬಂದು ನೋಡುತ್ತಿದ್ದಾರೆ ಹ್ಮ ಅದೇ ಅವರು ಬಂದು ಎಲ್ಲಾ ನೋಡುತ್ತಿದ್ದರು ಎಲ್ಲಿ ಹುಡುಗರು ಕಾಣತ ಗೊತ್ತ ಅಂತ ಹೇಳೇಳ್ಬಿಟ್ಟು ನಾವು ಮರ ಹತ್ತು ಬಿಡುತ್ತಿದ್ದರಿ ಯಾವಾಗ
ಹ್ಮ್
ಕ ಹತ್ತ ಅವ್ರಿಗೆ ಟೋಪಿ ಹಾಕಿ ಆಮೇಲೆ ಕೆಳಗೆ ಇಳುತ್ತಿದ್ದರಿ ಇಳಿದ ಮೇಲೆ ನಮ್ಮ ನಮಗೆ ಬಾರಿ ಕೋಲ್ ತಗೊಂಡು
ಹ್ಮ್ ಒಡ್ಸ್ಕೊಂತ ಇದ್ರ
ಅಷ್ಟೇ ಇನ್ನೇನು ಮಾಡಕ್ ಆಗಲ್ಲ
ಹಾ ನಿಮಗೆ ನಿಮಗೆ ಜೋರಾಗಿ ಹೊಡೆ್ದ ಇದಾಗ ನೋವ ಆಗ್ತಾ ಇರ್ಲಿಲ್ವಾ
ನಿಧಾನ ಕೊಡದಾಗ ನೋವಾಗುತ್ತೆ ಜೋರ ಹೊಡದಾಗ ನೋವು ಆಗಲ್ಲ ಜೋರ ಹೊಡ್ದಾಗ ನಿಿನಗೆ ಹಾಗಗೆ ಅವಾಗ ಮೈಯಲ್ಲಿ ಏನಾಗುತ್ತೆ ಅಂದ್ರೆ
ಹಾ
ಪೆಟ್ಟು ಬಿದ್ದಂಗೆ ಅನ್ಸೋುದು ಆಮೇಲೆ ನೋವಾಗುತ್ತೆ ಸ್ವಲ್ಪ ಹೊ ಆದ್ಮೇಲೆ
ಹ್ಮ್
ಇವಾಗ ಸ್ವಲ್ಪ ನಿಧಾನಕ್ಕೆ ಹೊಡೆದ್ರೆ ನೆಕ್ಪೆಟ್ಟ ಬಿದ್ದಿರೋ ತರ ನೋವಾಗುತ್ತೆ
ಹಾ ಹಾ
ಹ್ಮ್ ನಮಗೆ ಗಣಿತ ಒಬ್ರು ತಗೊತ ಇದ್ರು ಹಾ ಅವರು ತುಂಬಾ ಹೊಡ ರು ನಮ್ಗೆಲ್ಲ
ಹೌದಾ
ಹ್ಮ್
ನೀವು ತುಂಬಾ ಒಡೆಸಕೊಂಡಿದ್ದೀರಾ ಅನ್ಸುತ್ತ ಮತ್ತು
ತುಂಬಾ ಓಡಸ್ಕೊಂಡಿದ್ದೀರಿ
ಹ್ಮ್
ಮತ್ತೆ ನಿಮ್ಮ ಇದು ಹೇಗಿತ್ತು ಶಾಲೆಯಲ್ಲಿ
ಹಾ
ತುಂಬಾ ಮಜಾ ಮಾಡಿದ್ದೀರಾ
ನಾನು ತುಂಬಾ ಮಜಾ ಮಾಡಿದ್ದೇನೆ ನಮ್ದು ಒಂದು ಗುಂಪು ಆಯ್ತು
ಹ್ಮ್ ಶಾಲೆ ಎಲ್ಲಾ ಎಲ್ಲಾ ಇದ್ರಲ್ಲಿ
ಶಾಲೆಯಲ್ಲಿ
ಹೌದಾ
ಹ್ಮ್ ನಾವು ಮೂರು ಜನ ಹುಡುಗಿಯರು ಇನ್ನುೂ ಆರು ಜನ ಹುಡುಗರು ಇದ್ವಿ
ಹೌದಾ
ಹ್ಮ್
ಹ್ಮ್
ತುಂಬಾ ಶಿಕ್ಷಕರೆಲ್ಲಾ ಮನೆಯವರೆ ಬಂದು ದೂರನ್ನು ಹೇಳುತ್ತಿದ್ದರು ಅಷ್ಟು ತರ್ಲೆೇ ಮಾಡ್ತಾ ಇದ್ವಿ ಹ್ಮ್
ನಮಗೆ ಹೇಗೆ ಅಂದರೆ ಆವಾಗ
ಹ್ಮ್
ರಜಾ ಸಿಕ್ಕುದರೆ ಸಾಕು
ಹ್ಮ್
ತುಂಬಾ ಖುಷಿ ಪಡುತ್ತಿದ್ದರೆ
ಹ್ಮ್
ಇವಾಗ ಹೇಗಾಗಿದೆ ಅಂದರೆ
ಹ್ಮ್
ರಜಾ ಕೊಡುವುದೇ ಇಲ್ಲ
ಅದೇ ಒಂದು ಅರ್ಧ ವರ್ಷ ಮುಗಿಸಿದರೂ ರಜಾ ಇಲ್ಲ ಅದು ದಿನೈ ದಿನಚ್ ಅಷ್ಟ
ಹ್ಮ್ ಹ್ಮ್ ಮೊದಲು ಆವಾಗ ಕೂಲಲ್ಲಿದ್ದಾಗ ಚಿಕ್ಕ ಚಿಕ್ಕ ವಿಷಯಗಳು ರಜಗಳಿತು
ನಿಜ ಇವಾಗ ಸತ್ತರೂ ಸಿಗುವುದಿಲ್ಲ
ಹೌದು ನಮ್ಮ ಬಾಲ್ಯದಲ್ಲಿ ತುಂಬ ಬಾ ಮಜಾ ಮಾಡಿದಿ ಹ್ಮ್ ಏನು ಮಾಡಕ್ ಆಗಲ್ಲ
ಹ್ಮ್ ಹ್ಮ್
ಹ್ಮ್ಮ ಮತ್ತೆ ಹೇಳಿ
ಹ್ಮ್ ನಾವವು ಒಂದು ಆಟ ಆಡ್ತಾ ಇದ್ವಿ ಉಪ್ಪ ತಗೊ ಬರೋ ಆಟ ಅಂತ
ಹೌದಾ
ಹಾ ನಿಮಗೆ ಗೊತ್ತದು
ಇನ್ನೇನ್ ಆಟ ಆಡ್ತೀರಾ ನೀವು ಹುಡುಗೀರು ಕಣ್ಣ ಮುುಚ್ಚೆ ಕುಂಟೆ ಬಿಲ್ಲೆ ಉಪ್ಪು ತಗೋ ಬರೋದು ಅದು ಕಲ್ ಕಲ್ಲಿಂದ ಅದೇನೋ ಆಟ ಆಡ್ತಿರಲ್ಲ
ಇಲ್ಲ ಕೇಳ್ಸ್ ಕೋ ಇದು ಮಜವಾಗಿದೆ
ಇಲ್ಲ ಕಲ್ಲಿಂದ ಏನು ಆಟ ಆಡುತ್ತಿದ್ದಾರಲ್ಲ ಅವಾಗ ಏನದು ಕಲ್ಲಿಂದ ಐದು ಕಲ್ಲಿು ಇಡ್ಕೊಂಡು ಒಂದು ಕಲ್ಲು ಎಸೆದು ಹ್ಮ್ ಆ ಆನೆ ಕಲ್ಲು ಆಮೇಲೆ ಇನ್ನ ಹುಡುಗಿ ಗಿರಿನ್ ಎಂತ ಆಟ ಆಡುತ್ತಿದ್ದರು
ಹ್ಮ್ ಮತ್ತೆ ಲೂಡೋ ತರ ಒಂದು
ಹ
ಚಾವ ಚಾವ
ಹ
ಹಾ
ಹ್ಮ್ ಆಮೇಲೆ ಇನ್ನೇನ್ ಆಡುತ್ತಿದ್ದರು ಹುಡುಗಿಯರು ಅಷ್ಟೆ ನನ್ಗೆ ನೆನಪಿಲ್ಲ
ಮತ್ತೆ ನಾವು ಗೊಂಬೆಯ ಆಟ ಆಡ್ತಾ ಇದ್ವಿ
ಗೊಂಬೆ ಆಟ ಅಡುಗೆ ಆಟ
ಆ
ಹ
ಇವೆಲ್ಲಾ ಆಟ ಆಡ್ತಾ ಇದ್ವಿ
ಹ್ಮ
ನಮ್ಮ ಮನೆ ಹ ಹೇಳಿ ಹೇಳಿ ಹೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿನೇ ಆಟ ಆಡ್ತಾ ಇದ್ವಿ ಹುಡುಗಿ ಹುಡುಗಿಯರ ಆಟ ಹುಡುಗರ ಆಟ ಅಂತ ಬೇರೆ ಬೇರೆ ಆಡ್ತಾ ಇರ್ಲಿಲ್ಲ
ನಮ್ರಲ್ಲಿ ಏನಿಲ್ಲ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲ ಹಾಗೆ ನಾವು
ಹ್ಮ್
ಹ ಮತ್ತೆ ಹೇಳಿ
ಮತ್ತೆ ಇ ಇಲ್ಲ ಮುಂದಿನ ಕರೆಯಲ್ಲಿ ಸಿಗೋನ ಧನ್ಯವಾದಗಳು